ಹಲೋ .. ಹ, ಹ. .. ನೀಲಿಶುಕೊಂಡುಬಿಡು, ಕ್ಯಾರೆಟ್ಬಂತು .. ಅಲ್ಲೋ, ಕೇಳುಷುಧಲ್ಲ. .. ನಿನ್ಗೆ, ಕೇಳುಸುತಿಲ್ವಾಧು .. ನಿನ್ಗೆ, ಗೊತ್ತಿಲ್ಲ? .. ಹ್ಮ ಹಾ ಇವಾಗ ಕೇೇಳಸ್ತದ ಹಲೋ ಕೇ ರೋಕನು
ಆ ಕವ ಸಗ ಇ
ಹ್ಮ್್ಮ ಸಮಾಚಾರ
ಹ್ಮ ಪನಿಯ ಮಾತಾಡಬೋದ
ಬ ಜೋ
ಹ
ಕೇಳುತಾಯ್ತಿ, ಸ್ಲ್ವಾಧು. .. ಹ್ಮ, ಮೆತುಗೆ, ಕೇಳುಸುತಾಯ್ತಿ. ..
ಹ ..
ತಮನಾಡುಡು
ಹಂಗ ಕೇಳ್ದಂತನಕಣ
ಹ ಈಗ ಒಂದ ಸ್ವಲ್ಪ
ಹಾ ಹೌದಾ ಊಟ ಹ
ಸಂಜೆ ಕಡ್ಗ ಮಾಡ್ಬೇಕು ನಾನ ಿನ ಈ ಬ್ಯಾಸ್ರಂದ
ಇನ್ನು ಮಾಡಡಿಿಲ್ಲ ಹೌದ ಗ್ರಗ ಎಷ್ಟಯ್ತು ಎಂಟು ಒಂಬತ್ತ್ತು
ನಾಳೆ ಅದು ಎಲ್ಲ ಆಗ್ಲಿಡ
ಆ
ಇನ್ನ ಅಡ್ಗೆ ಮಾಡಬೇಕು ಶದ್ದ ಇ ಸ್ವಲ್ಪ ನಿ ಮಾಡಿದಿರ್ತಿ ಅಂತ ಬ್ಯಾಸ್ರ ಬಂದ ತರಿಯೋ್ದದು ನ ಪಾರ ಬರ ಕಂಪನೋಡ
ಹುಷಾರಾಗ ನಲ ಇುವಾಗ
ಹ್ಮ ಇವ್ ಬರ್ತೇನ ಆದ್ರೂ ಒಂದ್ರಿ ಏನಐತಿ ಬರಿ ಬರಿ ಅಂದ್ರ ಅದು ಬರುದಿಲ್ಲ ವಾಜವ ತಿಂತ
ಮತ್ಂಗಗೆ ಮಾಡ್ತಾವ ಹುಡುಗರು
ಅಯ ಒಂದ ಹ್ಮ ದೋಸ್ತರ ಇದ್ರ ರು ಒಬ್ಬನೇ ಅದ್ನಂದ್ರೆ ಬ್ಯಾಸ ಮಾಡ್ಕೋತಾನ ಏ ಮಾಡ್ತಾನ ಬರಯಾಕವಲ್ಲ ಅಂತಾನ
ಹ್ಮ್ ಬಾರಿ ಬರ್ತೀನ ಬಿಡು ಫಾಸ್ಟ್ ಬರಿತಾನ ಹ ಅಷ್ಟ ಆತ ಬಿಡಿ ಹ್ಯಾಂಡ್ ರೈಟಿಂಗ್ ಜೋರದ ಹ್ಮ್ ಯ ಎಲ್ಲ ನ ಹಯ್ ಹಯ್ ಆ ಏನ್ ತಿಂತಾನೆವ ಮಗ ಏನ್ ಸೊಟ್ಟೆ ಅದನಲ್ಲ ಸ್ವಲ್ಪ ಏನಾದ್ರು ತನ್ನಿಸಿ ದಪ್ಪ ಮಾಡ್ಬೇಕಿಲ್ಲ ಏನ
ಏನ್ ತಿನ್ಸೂತ್ತಿನ ಹಣಕೆ ದುರಸ್ತಿಲ್ವಾ
ಏನ ತಿನ್ಿಸಬೇಕ ಹಂಗಗೆ ಏನಾರು ಏನಾರು ತಿನ್ಸ್ಬೇಕು ಮಗ ಹ್ಮ್ ಬದಣ ತಿಿನ ಶ ಉಂಡ ಮಾಡಿ ಅಂದ ಬಕ್ಸರ್ ಕಂತ ಬಂದ್ರ
ಮುತ್ಾವ ದಪ್ಪತಾನ ಈ ಸದ್ದ ಸಲಗೂ ಸಲಗ ಇದ ಬಿಡ ಅ
ಇೀ ಹೆಂಗೆ ಬರ್ಬತ ಮಾ ಮೊದ್ಲ ಎಷ್ಟನೇ ವರ್ಷ ಶಾಲಿಗೆ ಆರನಟ ಇದು ಒನ್ೇ ಕ್ಲಾಸ್ ಹೋಗವತ್ತ ಹೋಗೋ ಟೈಮಿ ಬಾಳ ಹ್ಮ್ ಏನ್ಂತಾರ ಜೀವ ತಿಂದಾನ ಹ
ಹ್ಮ
ಹ್ಮ್ ಈವ ಒಂದ ಬ ತ
ಸ ನಮ್ಮ ಹವರ ಕುಂದರ್ತಿದ್ಳು
ಹೊ ಒ ಗೊತ್ತ್ಯವ
ಹ್ಮ್ ಅವ್ರ ಅವ್ರುಲ್ಕೋತಾರ
ಹ
ನಿಾನ ಹೊತನ
ಹ್ಮ್ ಹ್ಮ್ ಹ್ಮ
ಅ್ರೆ ಹ್ಮ್ ನೀವ ಏನ್ ಮಾಡದು
ಹೌದ
ಹ್ಮ
ಹೌದ ಹ ಅನ್ನ ಮೇಲೆ ಮೀಸವಣ ಜರಿಗ ಂಬರ್ಬೇಕು
ನರಲ್ಲಿ ಮಾಡ
ಹಾ ಅ್ಯದಂತ ಸ್ವಲ್ಪ ಅ್ಯದಂತ ಈ ಕಡೆ ನಿಮ್ಮ ೂರಲ್ಲಿ
ನಮ ಮಾಡಗಿದ್ದ ಮಳೆ ಬರ್ಲಿಲ್ಲ
ಹ್ಮ ಹೌದಾ ಮಾಡಂದ್ ಆತದ ದಿನ್ನ ಆತದ ಮಾಡ ನಡಿನ ಯಕಡೆ ಹತದ ುದ್ದಿ ಮಾಡಿದ್ದ ಹ್ಮ ಹಾ ಹೊಲಾ ಬಿಟ್ಟಿದೆ
ಹ ಬಲ
ಹಾ ಬಿತ್ೀ ಹೊಲ್ಲ ಬಿತ್ತೇವ ಅತ್ತಿ ಹಾಕಿವವಿ
ಹೌ ಎಷ್ಟ ಅದಳ ಎಷ್ಟ ಎಕರೆ ಐತೆ
ಅಲ್ಲ ಅಲ ಒಂದ್ ಐದಾರು ಎಕರೆ ಐತಿ
ಬಾಳ ಐತೆ ಅಂತ ಹವತಾರ ಐದ್ ರಕ್ರ ಎಂತಲ್ಲ
ಹ ಬಾಳ ಅದು್ಯವ ಹ ಹಂಗಗೆ ಅಂತ
ಹ್ಮ್ ಸ ಯಾಕಂತ ಎಲ್ಲಾ ನೋಡಿ ಬಂದ್ರ
ಹ್ಮ್ ಅವಲ್ಲ ಅವ ಹೊಲ ಬೆಳೆದ್ರಲ್ಲ ಅವಲ್ಲ ಎಲ್ಲ ಬೆಳಿಬೇಕು ಮಳೆ ಆಗ್ಬೇಕು
ಹಾ ಆಯ್ತೆ
ನಮ್ ಅತೆವರದು ವಾಲಾ
ತ್ಕಾಲೀ ತ
ಏನ್ ಹುಡುಗಡೆ ಸೀರೆವ ನಾವೇ ಹವೆ ಅಲ್ಲ ಏನ್ ಎಲ್ಲಾ ಇರ್ತಾರ ಏನ್ ಮಾಡಿರು ತಿಂದಾರ.
ಮತ್ತ ಐತ ನ ನೀ
ಹ್ಮ್ ಬೋರ್ನ ಐತ್ ಎಲ್ಲ ನೀರು ಹ್ಮ್ ಇದವರೆ ಅಂಗೆ ಕ್ಯಾನಲ್ ಒಂದ್ ಸಣ್ಣ ಕ್ಯಾನಲ್ ಐತೆನವ ಒಂದ ಕಡೆ ಇದನೆಲ್ಲಾ ಚೊಲೋ ಏ ಅವ್ರ್ ಹೇಳ್ ಒಂದಲ್ಕ ಓ ಇಲ್ಲವ್ವ ನಾ ಇಲ್ಲ. ನಮ್ಮೂರ್ಗೆ ನಾನ್ ಹೋಗದ್ ಕಡಿಮಿ. ಕೇಳ್ತದಲ್ಲ ಹ ನೀವು ಹೋಗಿಲ್ಲ ಏನಂತ್ ಹೇಳ್ಬೇಕಲ್ಲಿ.
ಅಲ್ಲಾ ಯಾರನ್ ದವರೂಪ ಅವರುೋಬರೇನ ಮತ್ತೆ ಕರ್ಕೊಂಡು ಹೋಗಿರಾರ ಅಂತಂಬಿಂದ ಮಜವಾನ್ರು
ಹ್ಮ್ ಹ್ಮ್ ಅವ್ರೇ ಏನಾರಿದ್ರ ಅವರೇ ಹೋಗಿ ಬರ್ತಾರ
ಉದರ್ಲ ಹಂಗ ಆದರ
ಹ್ಮ್ ಏನುಂದ್ರೆ ಈ ತರ ಊರುಗ್ ಬರ್ತಾ ಇರಕ್ ಕಾರಣ ನಮ್ ನಾದ್ನಿದೀರ ನಾಲ್ಕ್ ಜನ ಇದಾರ್ ನೋಡಿ ಇಲ್ಲಿ. ಅವ್ರ ಅವರ ಮನಿ ಉದಾರ ಮಾಡೆ ಆ ಗೌಡ್ರು ಮನೆಯಾಗ್ ಬರಿ ಹೆಣ್ಮಕ್ಕಳ್ದೆ ದಂಡು.
ಇಲ್ತೋ ಹೆಣ್ಮಕ್ಳ ಇರ್ಬೇಕು ನೋಡು ಮತ
ಬೇಜಾರ್ ಮನ್ಸಿಗ್ ಹಚ್ಕೊಂಡೇನೆ ಅವ್ವ? ನಿಮ್ದೇನವ ಹೌದಾ ಮತ್ತ ಇನ್ನೊ ಸ್ವಲ್ಪ ಕಷ್ಟ ಸುಖ ಜಾಸ್ತಿ ಮಾತಾಡ್ಕೋತಿತ್ತು ಅವಾಗ. ಹ್ಮ್ ಹ್ಮ್ ಹ್ಮ್ ಎಂತಾರ ಬರ್ತಾರೆ ನೋಡೆ ಯವ್ವಾ. ಏನಾರು ಏನ್ಮ ಏನೇ ಏನೇನ ಏನೇ ಮಾಡ್ತಾರ. ಹ್ಮ್ ಸಂಬತ್ ಇರ್ಬೇಕು. ಯಾರ್ ಸಂಂಬತ್ ಇರ್ತಾರ ತಾಯಿ ಯ ವೀ ನಿಮ್ ಮುಂದನಲಿ ನಾಕ್ ಜನ ಆದಾವ ಕೊಡವು ತಗೊಳವು ನಾವೇ ಮಾಡ್ಯಾರ.
ಬೇರೆಕಿದ್ದಾರ ಹಾಂ? ಹ್ಮ್ ಏನ ಅತ್ತಿ ಮಾವ ಈತ ನವುಪ್ರದ ಮಾಡೋದಾಗ್ಯದ. ಅಂತಾರ ಏನ್ ಅಂತಾರೊ ಅಂತಾರ ಓ ಅಂತಾರ ಆದ್ರೆ ಕೇಳ್ತೈತಿ ಕೇಳುಸ್ತೈತಿ ನಂಗ. ಹಾಂ
ನದಿಂದಾರ ಎಲ್ಲಾರೂ ಊ ಊರಾಗಿದಾರೇನು?
ಹ್ಮ್ ಊರಾಗೆ ಇದ್ದಾರ. ಇನ್ನೊ ಬೇಕಿಲ್ಲಿ ಓ ಡೆಲಿವರಿ ಆಗ್ಯದ ಇಲ್ಲ ನಾ ನಮೂರಾಗದಾಳ.
ನದ ಏನ್ಡ್ದ ಮತ್ತೆ
ಮೊದ ಒಂದು್ ಎಣ್ಣಂಗದ ಮತ್ತ ಒಂದಂದು ಎಣ್ಣನ ಹಡ್ದಾವ ಹಾಕಿನ ಗಂಡ ಯವ ನಕರು ಮಾಡ್ತಾನ
ಮಾಡತನ ಯಾವ ಊರ ಅವ್ರದದುು
ಯಾವ ಊರಾ ಹತ ನೂರ ಹೆಸರ ನೆನಪ ಮಾಡ್ಕ ತಿಂದ್ರು ಆಕೆ ನೂರ ಹೆಸರ ನೆನಪ ಬರ್ಲೋಡ ನನಗೆ ಹ್ಮ್ ಆಕಿ ಅಂದ್ರೇನು ಇಷ್ಟ ಇಲ್ಲ ಆಕಿ ಊರಂದ್ರು ಇಷ್ಟ ಇಲ್ಲ ನ ಎಲೂ ಮುಕ್ಕಾನಾ ಹ ಮತ್ತ ಮಾಡ್ಕೊಂಡಿರ್ತಾಳ ಹೂವ ಅವ್ರನ್ನ ಮೂವಾರದ ಅವ್ರ ಸಣ್ಣ ಹದಾರ ಛೋಲ ಹಜಾರ್ ಅವರು ಯಾವಲೋ ಊ ನೋಡಿದ್ರ ಮುಕ್ಕ ಅವ ಮಾಂತರ್ಕ
ನಂಗ ಯಾಕಿರ್ತಾರನಾ ಚಂದಾಗಿರ್ಬೇಕಿಲ್ಲ
ಯಾಕ ಇರ್ತಾನಲ್ಲ ತಾಯಿ ಮಂದಿಲ್ಲಾ ಓದಕ್ ಅತ್ತಿರಿೀ ನಾವಾರೀ ಅನ್ಬಕ್ ಅವ್ವ ಅಂತ ಹೇಳ್ತಿರ್ಲಕ್ಕಿ ನನಗೆ ಅವ್ರ ಇನ್ನ ದೊಡ್ಡರ್ ಸಣ್ಣಾರ ಹೇತದಿಲ್ಲ ನಂಗೆ ಈಕಿ ಬರಿಕದಕಿ ಅಮ್ಮತ್ ಮಾರಿ ಮಾಡ್ಕೊಂಡು ಹ್ಮ್ ಆ ಹ ಸರಿ ತರೋನಾ ಹೇಳ್ತೇನಿ
ಹ್ಮ ಸರಿ
ಯ